ಹಲೋ ಹಚ್ಚಿದೆ ನೀನಚ್ಚಿದೆನ್
ಹಾ
ಹ ಇ ಇಪ್ಜಲ್ದ
ಈಗ ಹಂಗೆ ಬಂತ್ದು ಹಂಗೆ ಹೊಡೆದ್ ಬಿಟ್ಟೆ
ಹೌದಾ ನಾನ ಎಲ್ಲಿ ಬ ಮೇನ ನಾ ಅನ್ಕೊಂಡೆ
ಹಾ ಹಾ ಊಟಾಯತಣ ಊಟ ಆಯ್ತಾ ನಮ್ದ ಆಯ್ತು ಏನ್ ಮಾಡಿ ರಾಷ್ಟ್ರ ಮಾಡದು
ಊರು ಬಂದಿನ
ಅವರು ಹದಣ
ಹ್ಮ್
ಹ್ಮ್ ಬರದೆವ ಜಣ
ಹ್ಞೂ
ಹಾ
ಹಣ
ಹ್ಮ ನಾಳೆ ಬರ್ಬೇಕು
ಹ್ಮ್್ಮ ನಾಳೆ ಪೇಪರ್ಲ್ಲದ
ಹ್ಮ್
ನಾಳೆ ಪೇಪರ್ ಅದ
ಹ್ಮ ನಾಳೆ ಎಲ್ಲ
ಹ ಅಣ್ಣ
ನ
ನಾಳೆ ನಮದಾಯಯ್ತು ಅದಕ್ಕೆ ಕೇಳಿದೆ
ನಿಮದು ಆಯ್ತಾ
ಹ
ಮತ್ತೆ ನಾ ಇದ್ರೆ ಬರ್ತಿದ್ದೆ ಹ್ಮ ಮತ್ತೆ ನಲ್ಲವಾ
ಮಾರ ಚದಾನ ಬ ಹಾ ಮಾರುತದ ನ ನಂದ
ಹೌದಾ
ಹ್ಮ್
ಪ್ರ ವಿ ಶೆಯಲ್ಲಿ ಮೋಸಿ
ಪಿ ಯು ಸಿ ಇಲ್ಲಿ ಇದ್ದಾರಣ ಅಂಬೇಡ್ಕರ್ ಕಾಲೇಜ ಅಲ್ಲೇ ಸುರ್ಪುರ ರಂಗನ್ಪೇಟೆ
ಇನ್ನು ಮುೋಷಿದಾನ
ಹಾ
ಇಗ
ಹ್ಮ ಇದು ಈ ಅಷ್ಟೆ ಅಂತ ಅಲ್ಲಿ ಇದು ಮೂರಾರ್ಜಂ ಮಜಾರ
ಹೆಂಗ್ ಮುರಜಿಿಗೆ ಯತ್ರ ಹಳ್ತ ಕ್ಲಾಸ್ ಸ್ಟಾರ್ಟಿಂಗ್ಲ್ಲ
ಸ್ಟಾರ್ಟಿಂಗ್ ಇ ಹೇಳಕ ಬೇಸಿಕ್ ಕೇಳ್ತಾರಣ ಎಲ್ಲಾ
ಅಂದ್ರ ಒಂದ
ಇಂಗ್ಲೀಷ್ ಮೀಡಿಯಂ್ ಬರ್ ಇಂಗ್ಲೀಷ್ ಮೇಡಮ್ ಇರ್ತಲ್ಲಣ ಸ್ಟ್ ಇಂಗ್ಷ್ ಸೊ ಇಂಗ್ಲೀಷ್ ಕಲಿಲ್ಲ ಅಂತ ಹೇಳಿ ಅಲ್ಲ ಇದು ಇಂಗ್ಲೀಷ್ ಹೇಳ್ಕೊಡ್ತಾರ ಎಲ್ಲಾ ಸಬ್ಜೆಕ್ಟ್ ಕನ್ನಡ ಒಂದ್ಬಊಟ್ಟ ಉಳಕಿದ್ ಎಲ್ಲಾ ಇಂಗ್ಲೀಷ್ ಸ ಇಂಗ್ಲೀಷ್ ತಾಗೆ ಬರ್ತಾವಲ್ಲ
ಹ್ಮ್
ಅದ್ರ ಸುಲಭ ಆತ ಇದು ಮಾಡ್ತಾರ
ಮರ ಜಾಯ
ಹಾ
ಊಟ ಊಟ ನ್ ಚಲೋ ಕೊಡ್ತದ್ರ
ಹಾ ತೊಳ ಕೊಡ್ತ್ರ
ಹಂಗ ಎಷ್ಟ ಎಲ್ಲ ಅಲ್ಲ ಅಷ್ಟಲ್ಲಾನ
ಹಾ ಎರನೂರ ಐವತ್ತಷ್ಟು ಅಂತ ಹದತ್ತು ಒಂದ್ ಕ್ಲಾಾಸಿಗೆ ಐವತ್ತು ಹ್ಮ
ತೋಟ ಲೇಡಿಸಸ್ ಅನ್ನು ಬಾಯ್ಸ್ ಒಂದೇ ಕಡೆ ಕೂಸ್ತಿದ್ರ
ಹಾ ಸಪ್ರೇಟ್ ಸಪ್ರೇಟ್ ಹಣ ಇಲ್ಲಿ ಅದೇ ಬ್ರಂಚ್್ದಿಲ್ಲ ಏನ ಇ ಬಾಡಿಗೆ ಕೆಲ್ಸಿದಾರ ಈಗಗ ಸದ ನಾವು ಇ ಮಾಡಿ ಬಂದ ಬಿಟ್ಟು ಬಂದ್ಮೇಲೆ
ಇದ ಪುಟ್ಟು ಒಂದು ಬಸದಾಗದೆ ಏನ
ಹ ಈ ರೂಮ್ ಈ ಸದ್ಯ ಈ ಹಾಸ್ಟೆಲ್ ರೂಮ್ ಅದಲ್ಲಣ
ಹ್ಮ
ಅದೇ ರೂಮ್ನಾಗ ಈಗ ಆ ಕಡೆ ಅಕ್ಕಡೆ ಮತ್ತ ಅಕ್ಕಡೆ ಏನೋ ಲೇಡೀಸ್ಗ ಇಕಡೆ ಬಾಯ್ಸ್ಗಿ ಇದ್ರ ಪ್ರೈಮರ್ ಹ ಪ್ರೈಮರ್ ಕೊಡ್ಸರ
ಬಸ ಆ ಆಕಡೆ ಇಕಡೆದಲ್ಲ
ಹಾ ಹಾ ಹಂಗ್ ಕೊಡ್ಸ ನಡವರ್ ಗ್ಯಾಪ್ ಬಿಟ್ಟು ಹಂಗ ಕೊಡ್ಸದ್ರ
ಹೌದಾ
ಹ್ಮ್
ಹ್ಮ್ ಸರ್ಲ್ಲಾ ಚಲೋ ಇತಾರಲ್ಲ ಕ್ಲಸ್ಗಸ ಮುರುಗ್ಜ ಎಲ್ಲಾ ಇಂಗ್ಲೀಷ್ ಬರ್ತವಲ್ಲ ಹಿಂದಿನ ಹತ್ರಣ
ಹ್ಮ ಹಿಂದಿಿನ ಹರ್ತದ ಆರನೇ ಕ್ಲಾಸ್ ಹಿಂದಿ ಸ್ಟಾರ್ಟ್
ಹಂಗಲ್ಲ ಫುಲ್ ಅಷ್ಟೆ ಓದಕ್ ಬರ್ು ಬರಕ್ ಬರ್ಬ ಅಂತ
ಹ ಹಂಗೇನಿಲ್ಲ ನ ಲೆಸನ್ ಪ್ರಕಾರ ಇದ್ ಮಾಡ್ಕೊಂತೋರ್ಕ ಅವ್ರರು ಹಿಂದಿ ಮಾತಾಡ್ಕಂತ ಏನಿಲ್ಲ ಹಿಂದಿ ಮಾತಾಡ ಹಂತ ಏನಿಲ್ಲ ಹಿಂದಿ ಅಷ್ಟೇ ಸುಮ್ನೆ ಲೆಸನ್ ಓದಕ್ ಬಂದ್ರ ಸಾಕು ಪಾಠ ಹದ ಹ ಪಾಠ ಹಓದಕ್ ಬಂದ್ರೆ ಸಾಕು ಇದು ಮಾಡಕ್ ಬರ್ಯಕ್ ಒಂದರ ಸೇಳ್ತರ ಆ ಇಂಗ್ಲೀಷಿನ ನೋಡ ಇಂಗ್ಲೀಷಿನ ಹಓಾ ಬರ
ಇಂಗ್ಲಿೀಷ್ ಆ ಹ್ಮ್ ಹ್ಮ್
ವಾರ ವಾರಕೊಂಡ್ ಟೆಸ್ಟ್ ತೋದ್ರ ಈಗ ಒಂದ್ ಲೆಸನ್ ಮುಗಿದ ಮ್ಯಲಿ ಆ ಲೆಸನ್ ಮಾಗ ಟೆಸ್ಟ್ ತೋದರು
ಹಟೆಸ್ಟ್ ಕಡಿಮೆ ಬಿಿದ್ರೆ ಮತ್ತೆ ನ್ ಪನಿಶ್ಮೆಂಟ್ ಕೊಡ್ತದ್ರ ಬ ಕಲಾಯಂತ ಹೋಗತ ಹ್ಮ್ ಹ್ಮ್ ಹ್ಮ್
ಅದ್ರಾಗ ಎಲ್ಲಾರ ಏನಿಲ್ಲ ಅಂದ್ರ ಮಿನಿಮಮ್ ಹನ್ನೆರಟರ ಮ್ಯಾಗೆ ತರಕ್ ಮಾರಸ ಹ
ಹ್ಮ್ ಕಡಿಮೆ ತಂದ್ರ
ಕಡಿಮ ತ ಪ ಪನಿಷ್ಮೆಂಟ್
ಪನಿಷ್ಮೆಂಟ್ ಏನು ಕೊಡ್ತದ್ರ
ಹ ಒಡಚದ
ಮಾಡಡ್ತಿದ್ರಾನ
ಹಾ
ಕೆಲವೊಂದ್ ಕಡೆ ಹಂಗೆ ಮಾಡ್ತಾರೆ ಹರತರ ಮಧ್ಯಾಹ್ನ ಊಟ ಕೊಡೋಾರಲ್ಲ
ಹಾ ಊಟಕ್ಕೆ ಏನಿಲ್ಲ ನಾ ಊಟ ಊಟಕ್ಕೆ ಕೊಡ್ತದ್ರ ಅದೇ ಪನಿಷ್ಮೆಂಟ್ ಹೊಡತದ ಅಷ್ಟೇ ಊಟ ಏನು ಬಿರ್ತದಲ್ಲ
ಹಾ ಓಕೆಟನ್ ಲಿಫ್ಟಡ ಅಂತ
ಹ ನಲ್ಲಮಟ್ಟಡೆ ಇದು ಮ ತತ್ತ ಕಂಡ ಮಳೆದಾಗೆ ಲಿಮಿಟೆಡ್ ಹುಡುಗಿದೆಲ್ಲ ಅನ್ಲಿಮಿಟೆಡ್
ಹ್ಮ್ ಕತ್ತಿ ಎಷ್ಟು ಕೊಡ್ತದ
ಇತಿ ಒಂದೊಂದೇ ಕೊಡ್ತಾರೆ ಅಥವಾ ಬುಧವಾರ ಬುಧವಾರ ತ್ತ ಚಿಕನ್ ರವಿವಾರಿ ಚಿಕನ್ ಮಾಡ್ತಾರ
ಹ್ಮ
ಹ್ಮ ಅ ಚಿಕನ್ ಮೂರ ನಾಕಐದ್ ಪೀಸ್ ಅಷ್ಟೇಣ
ಕುಮಾರಕಂಚ್ ಲ ಕೊಡ ್ರನ್ ಚಿಕನ್
ಹಾ ರವಿವಾರಕೊಂದ್ಸರಿ ಕೊಡ್ತಾರಣ್ಣ ಬುಧವಾರಕೊಂದ ತತ್ತಿ ಕೊಡ್ತಾರ ಮತ್ತತ್ ಅದೇ ರವಿವಾರ ದಿನ ರವಿವಾರ ದಿನ ಬುಧವಾರ ದಿನ ಮತ್ತತ್ ಯಾವ ನಾಮ ಶಿವನಿಗೆ ಬಂದ್ರೆ ಎನ್ ಹಬ್ಬಿಬ್ಬ ಬಂದ್ರೆ ಮತ್ ತಪ್ಪ ಕೊಡ್ತರು ಕೊಡತೆ ಇರ್ಲ್ಲ
ತಪ್ಪಿಿಸಿ ಪುಡ್ತದರನ್ನ
ಹ್ಮ ಕೊ ಕೊಡದೇ ಇಲ್ಲ ಹಬ್ಬತ ಹೆಂಗ ಅದ ಅದ ಇದ ಅದ ಅಂತ ಹೇಳಳ್ ಕೊಡೋದಲ್ಲ
ಮತ್ತೆ ಕಿಟ್ಟ ಹೆಂಗ್ ಕೊಡ್ತದ್ರೀ ಕಿಟ್ಟ
ಆ ಕೆಟ್ಟಾಗೆ ತಿಂ ತಿಂಗ ಕೊಡತಿರ್ಕಾರೆ ಟಾಯ
ಮ ಊಟಕ್ಕೆ ನಮ್ಮ ಮತ್ ರೊಟ್ಟಿ ಅದು ಮಾಡ್ತಲ್ಲ ಏನ್ ಚಪಾತಿ ಅದು
ಒಂದ್ ದಿನ ರೊಟ್ಟಿ ಒಂದ್ ದಿನ ಚಪತ್ತಣ
ಅನ ಮಧ್ಯಾಹನ ನಾಯಟ
ಮಧ್ಯಾಹ್ನ ಮಧ್ಯಾಹ್ನ ನೈಟ್ ಎರಡು ಮುಂಜಲಿ ಬೆಳಿಗ್ಗೆ ನಾಷ್ಟ ದಿನ ಒಂದೊಂದ ತರ ನಾಷ್ಟ
ಹ್ಮ್
ೇಲಿ ಲಿ ಚೇನ್ ತೇಡ
ಪಏನು
ಡೈಲಿ ಡಲಿ ಚೇಂಜ್ ಮಾಡ್ತತರು
ಅಮ್ರೆ ಅನ್ಲಿಮಿಟೆಡ್ ರೊಟ್ಟಿ ಎಷ್ಟಾದ್ರೂ ನೋಣಬೋದನಾ
ಹಾ ಎಷ್ಟಾವರಣವಾ
ಚಪತ್ತೆ
ಚಪಾತಿ ಚಪಾತಿ ಲಿಮಿಟೆಡ್ ಬಡದರು ರೊಟ್ಟಿನ ಇ್ ಮಾಡರು ಹಾ ಚಪಾತಿ ಚಪಾತಿ ಮಾಡದ ಆಗಲ್ಲ ಅಂತ ಹೇಳಿ ಚಪಾತಿ ಲಿಮಿಟೆಡ್ ಕೊಡಂದರು
ಹ್ಮ
ಒೂರು ರಟ್ಟಿ ಅನ್ಲಿಮಿಟೆಡ್ ಕೂಡದ
ಹೌದ
ಹ್ಮ್ ಮತ್ತ ಇದು ಮಾಡಂಗಲ್ಲ ಒಂದ್ಾವೇಳ ಚೆಲ್ಲಂಗಿಲ್ಲ
ಹ ಒಂದಗ ಚಲಂಗಿಲ್ಲ
ಹಾ ಚೆಲ್ಲಿದ್ರೆ ಅದಕ್ ಮತ್ ಪನಿಶ್ಮೆಂಟ್ ಬೇರೆ ಮತ್ ಅವತ್ ಅವತ್ ಒಂದ್ ಜನ ಆದ್ರೆ ನೈಟ್ ಊಟ ಕೊಡೋದಿಲ್ಲ ಅ
ಅನ್ನ ವೇಸ್್ ಮಾಡಂಗಲ್ವಣ ನಾವು ಅಷ್ಟೆಲ್ಲಷ್ಟ ಸಿಕ್ಕಿತ್ತ
ಹಾ ಅನ್ನ ವೇಸ್ಟ್ ಮಾಡದಿದ್ದೀರ ಅದು ಅನ್ನದ ಇದು ಏನ ನೀ ಈಗ ಇದ್ರಾಗ ಪಲ್ಯದಾಗ ಆದ್ರ ಕರಿಬಿ ಹದ ಹಾಕಿರ್ತಾರಡ ಅದು ಹ ಅದು ವೇಸ್ಟ್ ಬಿಲ್ಲ ಅದನ್ನ ತಿನ್ಬೇಕಂತ ಅದ ಮೆಣಸಕಾಯಿ ಒಂದು ಖಾರ ಇರ್ತಲ್ಲ ಅದೊಂದು ಬ ಬಿಟ್ಟ ಉುಗಿದ ಎಲ್ಲ ತಿಿನ ಮುಗ
ಮಾವು ಅಷ್ಟುಷ್ಟಕ್ಕ
ಹಾ
ಎಷ್ಟ ಅಯ್ಯೋ ಐದರಲ್ದ ಆರ್ಲಿದ್ದ ಟೆಂತ್ ಮತ್ತುತ್ತ ನಗೆನಾ
ಹಣ ಒಂದ್ಸರಿ ಹ ಚೆನ್ನ ಕೊಡದ್ರ ಮತ್ತ ಇದಕ್ಕೊಮ್ಮೆ ವರ್ಷಕ್ಕೊಮ್ಮೆ ಪೇರೆಂಟ್ಸ್ ಮೀಟಿಂಗ್ ಕರಿತಿದ್ರ
ಹಾ
ಹ್ಮ
ಪ್ಯಾರಿಸ್ ಬರಲಿಲ್ಲ ಅಂದ್ರೆ ಮತ್ತೆ ಬೆಂಗಳೂರಲ್ಲಿ ಅಲ್ಲಿ ಇದ್ರೆ
ಆ ಅಣ್ಣ
ಒಬ್ಬೊಬ್ಬ್ರ ಫ್ಯಾಮಿಲಿ ಬವರಲ್ಲೇ ಇತಲ್ಲ
ಹ್ಮ ಇಲ್ಲಿ ಮನ ಮನೆಯವಲ್ಲಿ ಮನದಾಗ ಯಾರ ಇದ್ರೆ ಕರ್ಸು ಅದು ಇ ಅಂತಾರ ಪಿಕ್ಸ್ ಬಿಡೋದಿಲ್ಲ ಯ ಯರಿ ನ ಒಬ್ರಿ ಕರ್ಸಬೇಕಂತ ಯಾಕಂದ್ರ ಈಗ ಎಷ್ಟು ತಗೊಂಡಿರ್ತಾರಣ್ಣ
ಹ್ಮ್
ಅವು ಮಾರ್ಕ್ಸ್ಗಳು ಚೆಕ್ ಮಾಡಕ ಅವ್ ಪೇರೆಂಟ್ಸ್ರ್ ಪೇರೆಂಟ್ಸ್ ಗಳು ಬಂದು
ಅವ್ರೇ ಚೆಕ್ ಮಾಡ್ಬೇಕಬೇಕಾನ
ಚೆಕ್ ಮಾಡ ಅವ್ರಲ್ಲ ಚೆಕ್ ಮಾಡಿ ಇದು ಮಾಡಿತಾರವ್ ಮಾರ್ಸ್ೇಟ್ ರ ಏನ್ ಏನೇನ್ ಕಲ್ತಾರ ಏನೇನ್ ಇಲ್ಲ ಅಂತ ಹೇಳಿ
ನೋಡ ತರ್
ಹಾ ನೋಡಿ ನೀವು್ ಯಾವ್ದ್ಯ್ದ ಏನಾದ ಕಂಪ್ಲೀಟ್ ನೀ ಯಾವ ಇಂಥ ಸಬ್ಜೆಕ್ಟ್ ದಾಗ ಇಂಂತ ಕಡೆ ತೊಂದನ ಅಂತೇಳಿ ಸವರ್ಗಳ ನು ಕಂಪ್ಲೀಟ್ ಮಾಡ್ಬಹುದು
ಒ ಹೌದೇನೋ
ಹಾ
ಅಂದ್ರೆ ಚಲೋ ಬಿುಡ ಅದೇ ಮತ್ತೆ
ಒಂದನ ಹಿಂಗೆ ಪೇರೆಂಟ್ಸ್ ಮೀಟಿಂಗ್ ಪೇರೆಂಟ್ಸ್ ಮೀಟಿಂಗ್ ಇತಣ
ಹಾ
ಪೇರೆಂಟ್ಸ್ ಮೀಟಿಂಗ್ ಇದ್ದಂ ಐಟಮ್ ಎಲ್ಲ ಜಾಸ್ತಿ ಮಾಡಿದ್ರ ಅವತ್ತ
ಹ್ಮ್
ಐಟಮ್ ಇದು ಬೋಂದಿ ಖಾರ್ ಬಂದಿ ಗುಲಾಬ್ ಜಾಮೂನು ಅದು ಎಲ್ಲ ಎಲ್ಲಾ ಕರೆಕ್ಟ್ಗಿ ಮಾಡಿದ್ರನಾ ಏನ್ ಮಾಡಿದ್ರ ಬ್ಯಾಳಾಗ ಇದಾಗಬಿಟ್ಟ ಮುಸ ಆಗಬೋಟಾ
ಹ್ಮ್
ಹ ಹುಷೇನ್ ಒಳ್ಳಾರದ ಹಾಕಬಿಟ್ರನಾ ಅವತ್ ದೊಡ್ಡ ಎದನೇ ಆಗೋಯ್ತಾರೆ ಮಾಭಾರತ ಆಗೋಯ್ತು
ಹ
ಹ್ಮ ಅದು ಪೇರೆ ಹಾ ಪೇರೆಂಟ್ಸ್ ಮೀಟಿಂಗ್ ದಿನನ್ ಆಗೋಯ್ತದ
ಮತ್ತ ಪೇರೆಂಟ್ಸ್ ಎಲ್ಲ ಬರ್ಲಿಲ್ಲ ನೀ ಈ ತರ ಮಾಡಿದ್ರ ಹೆಂಗೆ ಮಕ್ಳು ಇದೆ ಅಂತ ಬರ್ಲಿಲ್ಲ
ಹಾ ಎಲ್ಲ ಬೈದ ಇ ಪ್ರಿನ್ಸಿಪಲ್ ಸೋುದಕ್ಕೆ ಇದಾಗ್ಯಾರ ಬೈದಾರಣ್ಣ ಹ ಅಡಿ ಮಾಡರಿ ಅತ್ರಿ ಅಡಿ